ಹ ಅವ ಹಾ ಹಾ ಚೆನ್ನಾಗಿದ್ದೀನಿ.
ಹಾ ಏನ್ ಮಾಡ್ತಿದ್ದೀರಾ ಊಟ ಆಯ್ತಾ.
ಇನ್ನು ಎಲ್ಲ ಇವಾಗ ಊಟ ಮಾಡ್ಬೇಕು ಮಟನ್ ಸಾರ್ ಮಾಡಿದೀವಿ. ಊಟ ಮಾಡ್ಬೇಕು ಇಲ್ಲ ನಮ್ಗೆ ಸಾಲದಾಗಲ್ಲ ಅದು.
ಹೌದಾ ಇಲ್ಲಿ ನಾವೇನ್ ಅಷ್ಟೊಂದು ತಿನ್ನಲ್ಲ ಹೇಳ್ರಿ ಪರ್ವಾಗಿಲ್ಲ ನಾವೇನೋ ಒಂದ ಎರಡ ತಿಂತೀವಿ. ಅಷ್ಟೇ ನಿಮ್ಮಂಗನೋ ನಾ ಒಂದ ಕೆಜಿ ತಿನ್ನಲ್ಲ.
ಹೌದೇನು ಹಾಗಾದ್ರೆ ಬರ್ರಿ. ಮಕ್ಳು ಇಬ್ರು.
ಯಾರಾರು.
ನೇಣ್ಣೊನ್ ಗಂಡು.
ಹೌದಾ ಯಾವಾಗ ಹತ್ತು ಆತ ಗಂಟ.
ಗಂಡಿ ಈಗ ನೆಕ್ಸ್ಟ್ ಆಗ ಹ ಹ.
ಆಗ್ಲಿ ಬಿಡಿ ನಿಮ್ಮ ಹಂಗೆ ನಿಮ್ ಆಸೆ ಪಟ್ಟಂತನೆ ಕಂಡ್ಕೊಡ್ಲಿ ದೇವ್ರು.
ಹ್ಮ ಮತ್ತೇನು ಮೇಡಮ್.
ನಾನು ನಿಜವಾಗ್ಲೂ ತುಂಬಾ ಇಷ್ಟ ನಿಮಗೆ ಹ್ಮ್ ಹ್ಮ್ ಹ್ಮ್ ಎಷ್ಟ ದಿನಕ್ಕ ಒಂದ್ಸರಿ ಮಾಡ್ತೀರಾ. ಹ್ಮ್ ನಮ್ಗೂ ನಾನ್ ವೆಜ್ ಅಂದ್ರೆ ಇಷ್ಟ ಆದ್ರೆ ಬಟ್ ಏನ್ ಮಾಡೋದು-
ಹ್ಮ್ ಹೌದ ಹ್ಮ್.
ಮತ್ತೆ ಮಾಡತೈತ್ ಮಾತಾಡ ಮತ್ತೆ ಇನ್ನೇನ್ ಸಮಾಚಾರ. ಮಗಳು ಏನ್ ಮಾಡ್ತಿದಾರೆ ಎಷ್ಟು ವರ್ಷದವಳು.
ಮೊದಲು ಇನ್ನೊಮ್ಮೆ -
ಹೌದಾ. ಹ್ಮ್ ಏ ಮಗ ಮಗ ನನ್ ಮಗ. ಮಾತಾಡಿಸಿದ್ದಾನೆ. ಹ್ಮ್ ಹ್ಮ್ ನೀವು ನೀವ ಎಲ್ಲಿಹೋದ್ರಿ ಇಲ್ವಾ ಮನೇ ಯಲ್ಲಿ ನೀ ಯಾರೋ ಬೇರೆನ್ ಮಾತಾಡ್ದಂಗ ಆಯ್ತು ನೀ ಇತ್ತುವಾ ಮನೇಲಿ-
ಇಲ್ಲ ಮೇಡಮ್ ಅವು ನಾನೇ ಮಾತಾಡಿದ್ದು ವಾಯ್ಸು ಇದಾಗಿದೆ ಗಂಟ್ಲು ಕಡ್ತ -
ಹೌದಾ. ಏನ್ ಮಟನ್ ಸಾರ್ ಉಣ್ಣಾಕ ಹೋಗ್ಬಿಟ್ಟಿದ್ರ ಮಟನ್ ತಿನ್ನಲ್ಲ ಅಂತ ಹೇಳಿದ್ರಿ.
ಇಲ್ಲ ಮೇಡಂ ಸುಮ್ಮನೆ ಹಾಗೆ ಹೇಳಿದಾಳ ಅವಳು ಜೋಕಿಗೆ ಜೋಕ್ ಮಾಡಿದಾಳೆ ಮತ್ತೆ. ಹಾ ಶುಕ್ರವಾರ ಅಲ್ವಾ ಇವತ್ತು - ತಿನ್ನಲ್ಲ ಅವರು ಶುಕ್ರವಾರ ಶನಿವಾರ ಗುರುವಾರ ಸೋಮವಾರ.
ಹ್ಮ್ ಹ್ಮ್.
ತಿನ್ನಲ್ಲ ಅವರು.
ಹೋಗ್ಲಿ ಬಿಡಿ ಪಾಪ ಉಣ್ಣಾವರಿಗೆ ಯಾಕ ನಾವು ಇದ ಮಾಡೋಣ ಅಲ್ವಾ?
ಮೇಡಂ. ಇವತ್ತು ಮೊಹರಂ ಹಬ್ಬ ಜೋರ ಅಕ್ಕಪಕ್ಕದ ಮನೆ ಮುಸ್ಲಿಂಸು.
ಏನ ಹೇಳಿ.
ಯಾರಾದ್ರೂ ಇದ್ದಾರ..
ಹ ಇಲ್ಲ ಮೇಡಮ್ ನೀವು ಅದೇ ಜಾಬ್ ಬಗ್ಗೆ ಹೇಳ್ತೀನಿದ್ರಲ್ಲಾ ಅದ್ರ ಬಗ್ಗೆ ಡೀಟೇಲ್ಸ್ ಅ ತಿಳ್ಕೊಂಡಿದ್ರೆ.. ಒಂದ ಇಬ್ರು ಮೂವರು ಹೆಣ್ಮಕ್ಳನ್ನ ಜಾಯ್ನ್ ಮಾಡ್ಸಣ ಅಂತಿದ್ದೆ..
ಹೌದು ಮೇಡಮ್ ಏನಾದ್ರು ಮಾಡ್ಬೇಕು ಸೊಳ್ಳೆ ಬತ್ತಿ ನಟ ಉತ್ಸವ ಮಾಡ್.. ಈ ತರ ಎಲ್ಲ ತಯಾರಾರ್ ಮಾಡ್ಬಹುದು ಮೇಡಮ್ ಅವನ್ನಲ್ಲಾ ಚೀಪ್ ಅಂಡ್ ಬೆಸ್ಟ್ ರೇಟ ತಂದು ಬೆಂಗ್ಳೂರಲ್ಲಿ.. ನಮ್ಮ ಊರಲ್ಲಿ ತಂದು.. ಎಲ್ಲಾ ಸೇರಿಲಿಂಗ ಒಂದು ರೂಮ್ ಅಂತದ್ ಮಾಡ್ಕೊಂಡು ಹುಡುಗ ಮಳೊಂದೆಲ್ಲ ಹೆಣ್ಣ್ಮಕ್ಳಂದ ಕೆಲಸ ಎಲ್ದ ಕರ್ಕೊಂಡು.. ಕೊಂಡು..
ಅದೇ ಅದೇ.
ಹಾ..
ಇಲ್ಲ ಮೇಡಮ್ ಹೆಣ್ಮಕ್ಳು ಅವ್ರವ್ರು ದುಡಿಬೇಕು.. ಒ ಮೇಣಮ್ ದುುಡ್ಕ ಅಂತ ಇದ್ರೆ ಮನೇಲಿ ಒಂದು ಬೆಲೆ ಗೌರವ..
ಹೌದು..
ಇಲ್ಲಾಂತಂದ್ರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೈ ಚಾಚ್.. ಇಪಕಲ್ಲ ಅದು ತುಂಬಾ ಹಿಂಸೆ. ಹ್ಮ ಹಾಗ ಅದಕ್ಕೆನ ಸೈಡ್ಸಿನಸ್.. ಮಾಡೋಣ ಅಂತ ನಾನನ್ ನಿಮ್ಮನ್ ಕೇಳಿದ್ದು.. ನಿಮಗಾದ್ರೆ ಐಡಿಯಾ ಇರುತ್ತೆ ಗೊತ್ತಿರುತ್ತೆ.. ನಾನ್ ಅದೇ ಸ್ಯಾರಿ ಬಿಸ್ನೆಸ್ ಮಾಡೋಣ ಅನ್ಕೊಂಡೆ.. ಪರವಾಗಿಲ್ಲ ಚೆನ್ನಾಗ್ ಆಗುತ್ತಾ ಸ್ಯ ಬಿಸ್ನೆಸ್..
ಆಗುತ್ತೆ ಮೇಡಮ್ ಅದೇ ಸಾಲ ಕೊಡ್ಬೇಕು.. ಸಾಲ ಕೊಟ್ಟಾರಲ್ಲ ವಾಪಸ್ ಕರೆಕ್ಟ್ ಕೊಡ್ಬೇಕಲ್ಲ ನಿಮ್ಗೆ..
ಅಲ್ಲ ಇನ್ಸ್ಟಾಲ್ಮೆಂಟ್ ಕೊಟ್ರೆ ಅದು ವರ್ಕೌಟ್ ಆಗಲ್ಲ..
ಹ ಹೌದೌದು.. ಕ್ಯಾಶ್ ಕ್ಯಾಶ್ ಅನ್ ಕ್ಯರಿ ಆ ಹೌದೌದೌದು.. ಅ್ರದೇನಲ್ಲ ಮೇಡಮ್ ನ ಹೌದು ಇವತ್ತು ಕೊಡ್ತನ್ ತಾಳಿ ನಾಳೆ ಕು ಕೊಡ್ತಿನ್ ತಾಳಿ.. ತುಂಬಾ ಓ..
ಹಂಗಾಗಿ ಮಗಳು ಏನ್ ತುಂಬಾ..
ಹ ಪಾಡು ಪತ್ನಿ.. ಹಾ ಹೌದು ಹೌ.. ತುಂಬಾ ತರ್ ಹೌದು ಹುಡುಗ ಏನ್ ಮಾಡ್ತಿದ್ದಾರೆ ನಿ ಮ.. ಮಳ ಹೆಸತ್ರ ಹೇಳಿದ್ರಲ್ಲ ತಮ್ಮಣ್ಣ ಸೋನು ಅಂತ ಅಲ್ವಾ..
ಆ ಅವ್ರ್ದು ಪೆಟ್ನೆ ಮದು ಬಟ್ ಅವ್ರ ಗಗನ್ ಗಾನಶ್ರೀ.. ಸಾಧನ ಅಂತ.. ಅವ್ರ ಮನೇಲೆಲ್ಲ ಹಂಗೆ ಕರಿಯೋದು ಹ್ಮ್..
ಅದೇ ಈ ಕೇಳಿಸತಿತ್ತಲ್ಲಾ ಅದಕ್ಕೆ ಹಾಗೆ ಅನ್ಕೊಂಡೆದೇನು ನಮ್ಮ ಮಕ್ಕಳಷ್ಟು ಜೀವ.. ಜೀವನ್ ದಾಸ್ ತೇಜಸ್.. ನಮ್ ಹಸ್ಬೆಂಡ್ ಅಷ್ಟು ರವಿಕುಮಾರ್ ಭೂಮಿಕಾ ಅಂತ..
ಓ ನೀವು ನಿಮ್ದು ಹೇಳ್ಬಿಟ್ರಲ್ಲ.. ಹಿದ್ರೆ ಏ ಇಲ್ಲ ಬಿಟ್ಟ.. ನೋಡ್ರಿ ನೀವ್ ಹಿಂಗೆಲ್ಲಾ ಮಾದಡ ನೋಡ ನೀವ್ ಗಂಡನ್ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಗೊತ್ತಾಗ್ತಿದೆ ... ಹ್ಮ್ ನಿಮ್ಮ ಮಾತಲ್ಲ .. ಪ್ರೀತಿ ಇಲ್ಲಿ ಅಲ್ಲಾ ನೀವು ಮಾತಾಡದ್ರಲ್ಲ ಗಂಡದ ಮಳೆ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇದುಶ .. ವಿಶ್ವಾಸ ಎಷ್ಟು ನಮಿಕೆ ಏನಾದ್ ಗೊತ್ತಾಗ್ತದೆ ಹ್ಮ್ ..
ಹೌದು .. ನಮ್ಮ್ ಮನೆಯರು ಅಂದ್ರರು ನನಗೆ ತುಂಬಾ ಇಷ್ಟ ಅವ್ರನ್ನ ಬಿಟ್ಟು ಒಂದ್ ಕ್ಣನೂ ಇರಲ್ಲ .. .. ಇಲ್ಲ ಇದ್ದಾರೆ ನನ್ ಜೊತೆಲ್ಲ ಕೂತಿದ್ದಾರೆ ನಮ್ ನಮ್ಮ್ ಮನ ಜೊತೆಲ್ಲೇ ಕೂತಿದ್ದಾರೆ ನಮ್ಮ್ ಮನೆಯ....
ಓಕೆ ಓಕೆ ಮತ್ತತ್ ಅವ್ರು ಬೇಜಾರದರು ಬ್ರದರ್ ಹೇಳ... ತಮಾಷೆ ಮಾಡಿದ್ದ ಹ್ಮ ..
ಎಲ್ಲ ಅವಳ ಒಕ್ತರು ಅವಳಾ ಕೋದರಿ ಮಗಳ ಕರ ಕು ..
ಹೌ
ಪಪ್ಪನ ಅವನ ಅಂತ ಇದೆ ಎಂತಲ್ವಾ ನಿಮ್ೂರ ಹತ್ರ. ಹಲೋ ಹೌದಾ. ಆ ನಮ್ ಸಿಸ್ಟರ್ ಅಲ್ಲೇ ಇರೋದು ಇ ಮೂೂರ್ ಪಕ್ಕನೆೇ ಒಂದ್ ಅಲ್ಲಿಂದ ಒಂದ್ ಹತ್ತು. ಕಿಲೋಮೀಟರ್ ಆಗುತ್ತೆ ಅವರು. ಹಂಗ ಅಂತ ಹೇಳ್ತಾ ಇದ್ರು ಅಲ್ಲಿ ಬರ್ಡೆ ಮಾಡೋಣ ಅಂತ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ ಅಂದೇನ. ಅಲ್ವಾ.
ಹೌದು ಕಾಸ್ಟ್ಲಿನೇ ಅದು ರಿಸಲ್ಟ್ ಸ್ವಲ್ಪ ಸ್ವಲ್ಪ ಅನ್ನದ್ಕಿಂತ ಮಿನಿಮಮ್ ಅನ್ನದ್ಕಿಂತ. ಮ್ಯಾಕ್ಸಿಮಮೇ ಅದು ಯಾಕೆ ಅಂತಂದ್ರೆದನ್ನ ಅವ್ರ ಒಬ್ರು. ಡಾಕ್ಟ್ರು ಇದ್ ಮಾಡಿರೋದು ಬಟ್ ಅಲ್ಲೆಲ್ಲಾ ಐ ಫೈ ಇರುತ್ತೆ ಮೇಡಮ್ ಫುಡ್ ಇಂದ ಹಿಡ್ದು. ಅಲ್ಲ ಫುಡ್ ಇಂದ ಹಿಡಿದು ಪ್ರತಿಯೊಂದು ಐಫೈವ್ ಇರುತ್ತೆ ಬೆಂಗಳೂರಲ್ಲೂ. ಆ ಹೆಂಗಿರುತ್ತ ಆ ಟೈಪ್ ಇರುತ್ತಲ್ಲ ಹಂಗಾಗಿ ಅಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ.
ಹ್ಮ್ ಅಲ್ಲ ಯಾರೋ ಹೇಳಿ ನಮ ಸಿಸ್ಟರ್ ಮಾತ್. ಹ್ಮ್ ಅಷ್ಟೊಂದ್ ಅಮೌಂಟ್ ಎಲ್ದಂದ ತರೋದ್ ಬಿಡ್ರಿ ಅಲ್ವಾ.
ಅವರು ನೋಡ್ರಿ ಸುಮ್ನೆ ಅದೇಏನ ಹೇಳ್ತಾರಲ್ಲಾ ಹಂಗೆಲ್ಲ ವೇಸ್ಟ್ ಮಾಡದಕಿಂತ ಅದನ್ನೇ ಯಾಕದ್ರ. ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ಬಾರ. ಏನಂತೀರಾ ಹ್ಮ್.
ನ ನಾಲ್ಕ್ು ನಿಮಿಷ ಐತ.
ನಿಮ್ ದೊಡ್ಡಮ್ಮ ಅವ್ರಲ್ಲ.
ಹಾ ಎಲ್ಲಾ ಚೆನ್ನಾಗಿದ್ದಾರೆ.
ಹೌದಾ ಎಲ್ಲ ಏನ್ ಮಾಡ್ತ.
ದೊಡಮ್ಮ ಚಿಕ್ಕಮ್ಮ ಅವರುೂ ಎಲ್ಲಾ ಒಳಗಾರ. ಜಾಯಿಂಟ್ ಫ್ಯಾಮಿಲಿ ಅಲ್ವಾ ನಮ್ದು. ತುಂಬಾ ಜನ ಇರ್ತಿವಿ ಒಂದ ಮಿನಿಮಮ್ ಒಂದ ಮೂವತ್ ಜನ ಇದೀವಿ ನಾವು.
ಶಿವ ಶಿವ.
ಒ ತರ್ಟಿ ಮೆಂಬರ್ಸ್ ಹೌದು ಮಕ್ಕಳು ಎಲ್ಲಾ ಸೇರಿ. ತುಂಬಾ ಚೆನ ಇದು. ಹೌದೌದು ಹೇಳಿದ್ನಲ್ಲ ಅವತ್ತೆ ನಮ ಜಾಯಿಂಟ್. ತುಂಬಾ ಜನ ಇದ್ದೀವಿ ನಾವು ಹಂಗಾಗಿ್ ನಿಮಗೆ ಸವೊಂಡ ಕಿರಿಕಿರಿ ಅನ್ನಿಸ್ತು. ಹ್ಮ್. ಹೌದಾ ಮತ್ತೆ ನಿಮ್ ಫ್ರೆಂಡ್ ಯಾರೋ ಸುನೀತಾ ಪ್ರಿಯಾ ಬಹಳ ಬೆಸ್ಟ್ ಫ್ರೆಂಡ್ ಒಂದಂಗಿತ್ತು ನೀವು.
ಏ್ಮ್ ಬೇಬಿ ಅಂತ ಹೇಳಿದ್ದು ನಾನು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ. ಲಾಸ್ಟ್ ನಾನ್ ಬೇಬಿ ಅವ್ರ ಬಗ್ಗೆನೆೇ ಹೇಳಿದ್ದೆ. ಇಲ್ಲ ನಾನ್ ನಿಜ ಇಲ್ಲ ರೀ ನೀವು ತಪ್ಪು ತಿಳ್ಕೊಂಡಿರ ಸುನೀತಾ ಎಲ್ಲ ಒಂದ್ ನಿಮಿಷ ಕೇಳಿ ಸುನೀತಾ ಪ್ರಿಯಾ. ಫ್ರೆಂಡು ಬಟ್ ಬೇಬಿ ನಂಗೆ ತುಂಬಾ ಹತ್ರ ಅವಳು ಅವ್ಳ ಹತ್ರ ನಾನ ಎಲ್ಲಾ ಹೇಳ್ಕೀನಿ. ನೀ ಅಳ್ತೀಿನಿ ನನ್ ಹತ್ರ ಅವಳು ಅಳ್ತಾಳ ಸಮಧಾನ ಅತಳ ಅಂತ ಹೇಳ್ದೆ ನೀವ್ ಅದನ್ ಕೆಲ್ಸ್ಕಾಣ್ಿಲ್ಲ ಅನ್ಸುತ್ತೆ ಮೇ ಬಿ.
ಹೌದಾ ಹಂಗ ಅಂದ್ರಲ್ಲ ನಾ ಅದಕ್ಕೆ ನಿಮ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲಿ ಹೋಗಿದಿದ್ದಾರೆ ಅಂತ
ಇಲ್ಲ ಇಲ್ಲ ಇಲ್ಲ ಪಪಾ ಅವರು ಅವ್ರ ಮನೇಲಿ ಇರ್ತ. ತರಿ ಯಾವಾಗನು ಸರಿ ಸಿಕ್ತಿೀವಿ ಎಲ್ಲಾ. ಹಾ ಕ ಯನ್ನ ಅವ್ರು ಬೇರೆ ಊರಿಂದ ಬರ್ತಾರ ಅವ್ರು ಇವಾಗ ರಜ ಇವತ್ ರಜೆ ಅಂತ ಅವ್ರು ಬಂದಿಲ್ಲ. ಹ್ಮ್್ಮ.
ಹೌದಾ ಯಾ ಏನಂತ. ಬೆಳಿಗ್ಗೆ ಇದು ಉಪ್ಪಿಟ್ಟು ಮಾಡಿದ್ದೆ ದುರ್ಗಮ್ಮನ ದೇವಸ್ಥಾನಕ್ ಬಂದಿದ್ದೆ ಮನಸ್. ಶಾಂತಿಗ್ ಬೇಕು ಅಂತ. ಇಲ್ಲೇ ಬೆಂಗಳೂರಲ್ಲಿ ದುರ್ಗಾ ಪ ಟೆಂಪಲ್ಗೆ ಹೌದು ಹ್ಮ್. ಹ್ಮ್ ಹಲ್ದುರ್ಗಮ್ಮ
ಹೌ ಹೌದು ಹೋಗಿ ದೇವಸ್ಥಾನ ಕೈ ಮುಗ್ದು ನೀನೇ ಕಾಪಾಡಮ್ಮ ಅಂತ ಕೈ ಮುಗ್ದು ಬರ್ಬೇಡಿ
ಹ್ಮ್ ಹ್ಮ್ ಏನ ಹೇಳಕ್ ಬಂದ್ರಿ ಯಾವಾಗ್ಲೇ
ಏನಂತ
ಏನೇ ಹೇಳಕ್ ಬಂದ್ರೆ ನಾನು ಬೇರೆ ಕಡೆ ಮಾತಾಡ
ಹೌದಾ ನಾನು ಅಯ್ಯೋೋ ನನ್ ತುಂಬಾ ಮರಬು ಜಾಸ್ತಿ ಅಲ್ವಾ.
ಹೌದಾ ನಮನು ಮರ್ತ್ಬಿಟ್ಟಿರ ಮತ್ತೆ.
ಹ್ಮ್ ಇಲ್ಲ ಇಲ್ಲ ತಾಳಿ ಹೇಗ್ ಮರಯಕ್ಾಗುತ್ತೆ ಹೇಗ್ ಮರಯಕ ಆಾಗುತ್ತೆ.
ಇಲ್ಲ ನೀವ ಏನಾರ ನನ್ಗೂ ಬೆಳಗ್ಗೆ ತುಂಬಾ ಬೇಜಾರಗ್ ಬಿಿಡ್ತೀವಿ. ಬೆಳಳ್ ಬೆಳಗ್ಗೇನೆ ಇಲ್ಲ ಏನೋ ಒಂದ್ ಸಣ್ಣ್ ಇನ್ಸಿಡೆಂಟ್ ನಡೀತು ತುಂಬಾ ಬೇಜಾರಗ್ಬಿಡ್ತು ನಂ ಯಾಕೆ.
ಹೌದಾ ಹಂಗೆ ಬಿಡಿ ಹಂಗೆ ಲೈಫಲ್ಲಿ ಹೌದೇನ್ ಹೌದೌದು ಸ್ವಲ್ಪ ಏನಾದರೂ ಮನ್ಸಿ ತಡ್ಕೊಳಕ್ಕ ಆಾಗಲ್ಲ ರೀ
ಅಲ್ಲಾ ಏಂಗ ಗೊತ್ತಾ ಒಂದ್ ಒದ ಒದ್ರೆ ಒಡಸ್ಕೊಬೋದಂತೆ ಮಾತ್ಕಳ್ ಕೇಳಿ ಅನ್ಸ್ಕೊಂಡ್ ಇರಕ್ ಆಗಲ್ಲ
ಹೌದು ಅದು ನಿಜನ ಬಿಡ್ತ
ಮನ್ಸು ಅವ್ರು ನೋಡ್ದಾಗೆಲ್ಲ ಮಾತು ಕಟ್ಟಿತಿರುತ್ತೆ
ಹೌದು ಏನಂದ್ರು ನಿಮ್ಮನೇೆಯಲ್ಲಿ ಮತ್ತೆ ಆ ವಿಚಾರಕ್ಕೆ
ಇಲ್ಲ ಅದೇ ಅವ್ರು ಹೇಳಿದ್ರು ನೋಡೋಣ ಹೇಳ ಹೇಳ್ಬಿಡು ನೋಡಕ ಯಾರ್ಗಾರ ಅಂತ ಅಂದ್ರು ಅದೇ ನನ್ ಫ್ರೆಂಡ್ ಸುನಿತಾ ಅನ್ನಲ್ಲ ಅವಳಗ್ ಹೇಳ್ ಬಂದಿದೀನಿ
ಹೌದಾ ಫಸ್ಟ್ಿಗೆ ಹೇಳಿದ್ರೆ ಅವರು ಹೌದಾ್ದ. ದೊಡ್ಡು ಮನ ಸಿಂಗ್. ಈಗಲ್ ಹೆಂಗ ಗೊತ್ತ ಮೇಲೆ ಕೆಳಗೆ ಯಾರು ಇರಬಾರ್ದು ಇಂಡಿಪೆಂಡೆಂಟ್ ಆಗಿ ಇರೋ ಮನೆ ನೋಡಿ. ಸ್ವತಂತ್ರವಾಗಿರ್ಬೇಕಲ್ಲೇ ಆ ಮನೇನುೂ ಇರಬಾರ್ದು ಎಷ್ಟರ ದೂರ. ಆಲಿ ಮಕ್ಳಿಂದೇನ್ ವ್ಯಾನಿಗೆ ತಾನೆ ಹೋಗೋದು. ಮೈನ್ ನಿಮ್ದು ಎಲ್ಲಾ ಕಾರ್ ಇದೆ ಅಂತ ಹೇಳಿದ್ರಿ ಕಾರಾರ್ಲ್ಲಿ ಓಡಾಡ್. ಹರಲ್ವ.
ಹ್ಮ್ ಇಲ್ಲ ಅವ್ಳಿಗೆ ಹೇಳಿದ್ದೆ ಯಾವವು್ದೋ ಒಂದು ಇದೆ ಅಂತೆ ನನ್ ಫ್ರೆಂಡ್. ಹೇಳಿದ್ದೆ ಅದಕ್ಕೆ ಇನ್ನೆರಡು ದಿಂದ ವಿಚಾರಿಸ್ತೀನಿ ಅಂತ ಹೇಳಿದಾಳೆ.
ಹ್ಮ್
ಸುಮ್ನೆ ಶ್ರಾವಣಕ್ಕೆ ಹೋಗೋದು ಉತ್ತಮ ಅತ್ಲಗೆ ಅಂತ ತೀರ್ಮಾನ ಆಯ್ತು ಹ್ಮ್ ಇಲ್ಲ ಅದ್ರಲ್ಲಿ ಏನ್ ಎರಡು ಮಾತಿಲ್ಲ ಮೇಡಮ್ ಅವ್ರ ನಮ್ಮ ಮನೆಯಾರರು ಒಪ್ಪಿದ್ರು ಅದ್ರಲ್ಲ ಏನ್ ಎರಡು ಮಾತ್. ಲ್ಾ ಅವ್ರಿಗೆ ಸಂಜೆ ಹೋಗ್ಬಿಟ್ಟು ಇನ್ನೊಂದ್ಸಲ ಹೇಳ್ ಬರ್ತೀನಿ. ಅದೇನಿದೆ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾವ್ ಶ್ರಾವಣಕ್ಕೆ ಆಹ. ಖಿ ಮಾಡಕಡ್ತನಿ ಅಂತ.
ಅಲ್ಲ ಅಲ್ಲ ಹಂಗ ಹೋಗೋದು ಇವತ್ ತಪ್ಪಾಗುುತ್ತ ಇವತ್ತೇನೆ. ಇವತ್ತಾನೇ ಹೋಗೋದು ನಿಮ್ದು ತಪ್ಪಾಗುತ್ತೆ ಮನಸವ್ರೆ.
ಹ್ಮ.
ಇರಿ ಒಂದ್ ಸೆಕೆಂಡ್ ಬಿಟ್ಟ ಮಾಡ್ತೀನಿ ಯಾಕೋ ಸ್ವಲ್ಪ ಪ ಮನಲ್ ಬಾಕ್ತಾರಿ. ಕೆ .